ಹಲೋ
ಹ ಹ ಹ ಸೌ ಏ ಕೆಲ್ಸಕ್ ಹ ಎದ ಕಟ್ ಮಾಡತೀಿ
ಕೆಳ್ಸತ್ತಾ ಮತ್ತೆ ಅವು ಏನ್ ಕೆಳ್ಸ್ಲ ಅಲ್ಲ
ಮಾಡಿದೆ ನೆಟ್ವರ್ಕ್ ತಿಲ್ಲ ಕೆಶ ಎಲ್ ಅಂತ ಕಟ್ ಮಾಡ್ಬಿಟ್ಟೇನೆ
ಕ್ಯಾಸ್ಲಲ್ಲ ಹ್ಮ್
ಏ ದರಿದ್ರ
ಇ ಹೇಳಾ
ಚೈನಾ ನಾಗ ನೀನ
ಎಕ್ಕ ಎದಕ್ಕಲ
ಕೊರಲ್ಲ ಅದ
ಹಓ ಅಲ್ ಬಿಡು ಇನ್ನ ಹತ್ತು ನಿಮಿಷ್ ಮಾತಾಡ್ ಬರ್ತ್ತ ಅದಕ್ಕ
ಯಾವ್ದಕ್ ಭವ್ಯಷ್ಟ ಅದು ಸುಮ್ನೆ ಮಾತಾಡಿದ್ರ ಎೇಷ್ಟ ಅದ
ಯಕ್ಕ
ಅವು ಕರೆಟ್ರತಾವ ಅವು ಈಗ ಐದ್ರದ ಐದ್ ಕೇಳಿಲ್ಲ ಒಂದ್ ಕೇಳಿಲ್ಲ ಐದ್ ಮಾತಾಡಿ ಒಂದ್ರ ಇನ್ನು ಒಂದ್ರಾಗ ಏನಾರು ಓ್ತಪ್ಪ ಆಗಿತ್ತು ಅಂದ್ರ ಮುಗತು.
ಹ್ಮ್ ಹ್ಮ್ ಮತ್ತ ಈಗ ಮಾತಾಡಿದ್ರು ಎಷ್ಟ
ಒಂದ ವೆಸ್ಟ್ ಹ ಸುಮನೆ ನೋಡನತಡಿ ನೀ ನಿಂದಿದ ಟಾಸ್ಕ್ ನಿಂದಿದ ಕಂಪ್ಲೀಟ್ ಮಾಡಕತಿಯಲ್ಲ
ಈಗ್ ನಂದಿದ್ದು ನನಾಚ್ಚಿನಲ್ಲ
ಹಾ ನಿಂದಿದ ಇನ್ನೊಂದು ಹೊಸಾದ್ ಬಿಟರು ನೋಡ ಆಡಿಯೋ ರೆಕಾರ್ಡ್ ಮಾಡೋದು ಅಲ್ಲಿ ಲೈನ್ಸ್ ಬರ್ತಾವವು
ಹ್ಮ್
ಆ ಲೈನ್ಸಿನಾಗ ಓದ್ಬೇಕಕ್ ನೀನ್ ಏನಂತ ಅದು ಏನ್ ಕೊಟ್ಟಿರ್ತಾರ ಕನ್ನಡದು ಮೈಕ್ ಆನ್ ಮಾಡ್ಬೇಕು ಮೈಕ್ ಆನ್ ಮಾಡಿ ಅ ಓದಿ ಬಿಡಬೇಕು ಅಂತ ಒಂದ ನೂರ ಮೂವತ್ ಬಿಟ್ರ ಅದು ಹದಿನೈದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ
ಹ್ಮ್
ಇದು ಮಾಡ ನಿಂದು ಇದ್ರಾಗುವಾಗ ಹ ಇದು ಇದಾದ್ಮೇಲೆ ಕಟ್ ಆದ್ಮೇಲೆ ಏ ಮಾಡ್ತಿ ಗೊತ್ತ ನೀನ್ನನು ಪಾವತಿ ಅಂತಂದ ಇರ್ತಲ್ಲ ಅದ್ರಾಗ ಹೋಗಿ ನೋಡಿಂದ ಅಮೌಂಟ್ ಒಂದಿರ್ತತ್ ಮನ್ನೆ ಮಾತಾಡಿದಲ್ಲಾ
ನಿಜ
ಹಾ ಮೊನ್ನೆ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ನೀನ
ಮಾಡೇತಿ ಯಾವತ್ತು ಹತ್ತು ನಿಮಿಷ ಮಾತಾಡೈತಲ್ಲಾ
ಎಸ್ೇಟ್ ಮಾತಾಡೇಳೋಂಗೈತೆ
ಎರೆಡು ಸತಿ ಮಾತಾಡಿತೇನೆ ಅಷ್ಟೇ
ಹಾಂ ನೋಡೊಗ
ಈ ಬರಲ್ಲಲ್ಲ ಅದು ಹತ್ ನಿಮಿಷ ಹಂತ್ನಿರಿ
ಈಗ ಬರಲ್ಲಲ್ದ ನೀ ಈಗ
ಈಗ ಬರವಲ್ತು
ಬ್ಯಾಕ್ ಹೋಗ ಬ್ಯಾಕ್ ಹೋಗಿ ಬರ್ತ ಏ ಬರಲ್ ಬಿಡ ಬ್ಯಾಕ್ ಕೋಗಬತು ಹೋದ್ರ ಬರಲ್ಲ ಅದ ಏ್ ಮಾಡ್ಬೇಡ ಲೀವ್ ಮಾಡ್ಬೇಡ ಲೀವ್ ಮಾಡ್ಯಾ ನಮ್ದ ಅಲ್ಲ ಇದಾಗೈತಿ
ಎ ಹಾ
ಹ್ಮ್ ಏನ್ ಮಾಡ್ಬೇಕಕ್ವತ್ತೆ
ಹೂ ಎ
ಹ್ಮ
ಹಾ
ಜಳಕಾ ಮಾಡಬೇಕಕ್ ನಾನು ಹೀಗೆ ಜಳಕಾಯ ಮಾಡ್ದೆ ಇದಿದ್ದೆ ಬಾರ್ದ್ ಬಿಡ ಆ್ತ
ಡ
ನಮ್ಮ ಅಕ್ನಾರ್ ಬಂದ್ರ ಅ ಬಾನಕತಾರ ಕ
ಹ್ಮ
ಅಲ್ಲ ಹಲೋ ಕಸತ್ತಲ್ನಾ
ಸತ್ತಲ್ಲ ಈ ಕಸತ್ತಿಲ್ಲ ಹಲೋ ಹಲೋ ಹಲೋ ಹಲೋ